ಹಲೋ ಹ್ಮ್- ಅದೇ ನಮ ಗಿಫ್ಟ್ ತಂದಿದ್ದೇರೀ.
ಹ್ಮ- ಹಾ- ರೀ
ಸೆಪ್ಟೆಂಬರ್ ದ ಶಾಂತ ಅದರಿ.
ಹೌದೇನ್ರರಿ.
ಏನ ಇಲ್ರಿ ಅವ್ರಗಂತ ಇದ ಇಲ್ಲ ಬಟ್ ಏನಂದ್ರೆ ಅವಳಿೊಂದ ಚಿಕ್ಕದ ಒಂದು ಟೆಡ್ಡಿ ಬಾರ್ತಾವಲೀ ಚಿಕ್ಕದು ಸಣ್ಣದದು
ಹ್ಮ ಹ್ಮ ಹಾ ಹಾ ಹಾ ಹಾ
ಟೆಡ್ಡಿ ಒಂದು ನೆಕ್ ಚೈನ್
ಹಾ ಬೆಳ್ಳಿದ್ರಿ
ಹ ಹ
ಕಾಪಾರದ್ರಿ
ಸತ್ತ ಹೊಡಿಬೇಕನ್ರನ್ರರಿ
ಯಾಕ್ರೀ
ಮ್- ಬೆಳ್ಳಿಲ್ ಮಾಡಸಂಬ್ರೀ ನಾನೇ ಖುದು ಮಾಡಸ್ಕೊಳಕ್ಗಲ್ರಿ ನನ್ ಕೈಯಗಾ.
ಹ- ಸರಿ
ಅಂತ ಇದ ಇಲ್ರಿ ಫ್ರೆಂಡ್ಸ್ನಿದ್ರಾಗ ಒಂದ್ ಕಾಮನ್ ಆಗಿ, ಕೊಡ್ಬೇಕ್ರೀ ಅಷ್ಟೇ -ಹ್ಮ್- ನಾನೇ ಇನ್ನ ನಾನೇ ಮಾಡ್ಸ್. ಎದಿಲ್ರಿ ನಮ್ಮ ಮನೆ ಕೊಟ್ಟಿಲ್ಲ ನಾ ತಂಗಿದಾರ ಕೊಟ್ಟಿಲ್ಲ ಅನ್ನೆ.
ಹೌದೌದು ಅದು.
ಹಂಗೇನ ನನ್ ತಂಗಿದಾರ ಗೊತ್ತಾದ್ರರು ಉ-ಊರ್ಕೊಂಡ್ ಉರ್ಕೊಂಡ್ ಒದ್ದಾಡ್ತಾರ ಅವ್ರು. ಕೇಳ್ತಾರೀ ಮನೆಗ್ ಹೋದಾಗ ರುಬ್ತಾರ ನನ್ನ
ಇನೇನ್ಂಅಂದ್ರಿ
ಒಂದ್ ದಿನ ಮಾಡಿದೆ ನಿಂಗ ನಮ್ಗ ಒಂದಿನ ತಂದು. ಕೊಟ್ಟಿದ್ದೇ ನಿಂಗ.
ಏ -ರ್ರೀ
ಹ್ಮ್- ಅ -ತಿಳ್ಗೇಶ ಒದ್ದಾಡ್ತಾವ್ರೇವು
ಹೌದ್ರೀ.
ಅದಕ್ಕೆ ಜಸ್ಟ್ ಬಡಾಗ ಒಂದ್ ನೇಟ್ ನೆಕ್ ಚೈನು ಒಂದ್ ಡಡ್ಡಿ ಬಿಯರಿಟ್ಟು. ಪ್ಯಾಕ್ ಮಾಡಿ ಕೊಡ್ಬೇಕಂತ ಅನ್ಕೊಂಡನಿ ಅಷ್ಟೇ.
ಹೌದ್ರಿ ಈಗ ಹಾಕ್ರಿ ಅದ ನೋಡಮ್ಮ ವಾಟ್ಸಪ್.
ಹ್ಮ್ -ಆಕ್ತನ್ರಿ ಚಂದವ ನೋಡ್ರಿ.
ಹ್ಮ- ಗಿಫ್ಟ್ -ಏ -ಬರಾತ್ರಿ
ಹ್ಮ್ -ಆಮೇಲ್ರಿ- ಸ ಸೆಪ್ಟೆಂಬರ್ ಕಿನ್ನ ಮುಂಚೆ ಇನ್ನೊಬ್ಬಕ್ನ್ ಜುಲೈದಾಗ ಒಂದ್ ಬರ್ಡೇ ಅದ -ರೀ -ಈ ನೆಕ್ಸ್ಟ್ ಮಂತ್. ವೈಷ್ಣವೀದರ್
ಹ್ಮ್- ಹ್ಮ್- ಹ್ಮ್ -ಹ್ಮ್
ಕೊಡ್ಬೇಕ ಅಂತ ಅಂದ್ಕೊಂಡಿದರು ಅಷ್ಟೇ.
ಹೌದನು
ಹ್ಮ್-
ಇದು ಗ್ರ್ಯಾಜುಯೇಷನ್ ಯಾವಗಾ ಹೋಗದಂದ್ರಲ್ರರಿ.
ಅಕ್ಟೋಬರ್
ಅಕ್ಟೋಬರ್ದಾಗ ಅದೇನ್ ಸೆಪ್ಟೆಂಬರ್ ಬಿಟ್ಟು ಅಕ್ಟೋಬರ್ದಾಗ್ರೀ. ಎಷ್ಟನೇ ತಾರೀಕ್ರೀ- ನ- ಫಿಕ್ಸ್ ಮಾಡಿಲ್ಲಾನ.
ಎಲ್ಲಾ ಫಿಕ್ಸ್ ಮಾಡಿಲ್ರಿ ಸ್ವಲ್ ಗೊತ್ತಾಗತ್ರಿ ಜುಲೈ ಇದದಾಗಂಗ. ಆಗಷ್ಟೆ ಹಂಗ ಗೊತ್ತಾಗೂರ್ರೀ. ಹ್ಮ್- ದುಡ್ಡ ಹಾಕ್ಬೇಕಲ್ರಿ ಅಮೌಂಟ್. ಗುಡ್ಡ ಹಾಕ್ಬೇಕು ಕೈಲೆ ಒಂದ್ ಆರ್ ಆರ್ ಸಾವಿರ ಹಾಕಿದ್ರೆ ಚಂದ ಮಾಡ್ಕೊಡ್ತಾರೆ ಗ್ರಾಜುಯೇಷನ್.
ಹೌದೌ-ದೌ-ದು
ಹ್ಮ್-ಹ್
ಹ್ಮ್
ನಮಗ್ ನಾವೇ ಮಾಡ್ಕೇ ಬೇಕರಿಬ್ರಿ
ಹೌದೇಎನ್ರಿ ಅಕ್ಟೂಬರದಾಗರೀದಾ
ಹ ನಮಗ್ ನಾವೇ ಹೀರೋ ಅಂದಂಗ್ ರೀ ಇಲ್ಲಿ ಯಾರು ಹೀರೋಗಳನ ಹುಟ್ಟಾಕಲ್ಲ ಅಣ್ಣ ತಮ್ಮ ನಮಗ್ ನಾವೇ ಹೀರೋ ಆಗ್ಬೇಕು ಅಂತ ಅದಲ್ ರಾತ್ರಿ ಡೈಲಾಗ್. ಹಂಗೇರಿ ನಮ್ದ ಇಲ್ ಯಾರು ಗ್ರ್ಯಾಜುಯೇಷನ್ -ಡೇ- ಮಾಡಂಗಿರಿ ನಮ್ಗ್ ನಾವೇ ಮಾಡ್ಕೋಬೇರ್ರೀ.
ಅದ ವಂಡನ್ನ ರ್ರೀ ಹ್ಮ್- ಹ್ಮ್-
ಫೋಟೋ ಹಾಕ್ತನ್ ತೋರ್ ಚಂದ- ವಾ
ಹೌದ್ರಿ ಯಾಕ್ರಿ ನಾನು ನೋಡಿಲ್ಲ ಈಗ
ನಾನಗೆ ಸ್ವಲ್ಪ ಕಲರ್ ಪೇಪರ್ಸ್ನ ತಂದಿರರಿ ಏನಾದಾರ ಡಿಸೈನ್ ಮಾಡ ಅಂತ ಹೇಳಿ.
ಹ್ಮ್- ಹ್ಮ್ -ಹ್ಮ್ -ಹ್ಮ್-
ಹ್ಮ್ -ಏನಂದ್ರರು ಒಂದು ಹೆಲ್ಪ್ ಬೇಕಾಗಿತ್ತು. ನಂಗ ಅದ ಎಂ- ಟಿ -ಬಾಕ್ಸ್ ಬರ್ತಾವ್ ನೋಡ್ರ ಅವು ಬೇಕಾಗಿವ ನಂಗ್ಗೆ.
ಎಮ ಟಿ ಬಕ್ಸಸ್ರೀ ಹೌದು ಆರ್ಡ್ರ ಮಾಡ್ಬೇಕತ್ತ ನೋಡ್ರಿ ಮೀಶೋದಾಗರೀ. ಹಲೋ
ಯಾಮೆ ಲ ಹೋಗಮಲೆ ಹಲೋ,
ಹಲೋ,
ಹಲೋ,
ಅವು ಮೀಶೋದಾಗ ಆರ್ಡರ್ ಮಾಡ್ಬೇಕಾಅಂತದ್ರೀ,
ಮೀಶೋದಗ್ರಿ ಅಷ್ಟು ಹತ್ ಇಪ್ತ ಹದ್ನೇದಂಗ ಬರ್ತಾವ್ರಿ ಅವು.
ಹ್ಮ್, ಮತ್ತ ನಿಮ್ಗೆ ಎಷ್ಟು ಬೇಕಾಗ್ಯವ್ರಿ,.
ಸಾಕೊಂದ್ ಐದಾರಿ,
ಐದ ಆರ್ ರೀ
ಹ್ಮ್,
ನೋಡಮ್ನಿಂದ್ರಿ ನೋಡಿ ನಿಮಗ್ ಕಳಸ್ತನ್ರಿ ಅದ್ರಾ ಲಿಂಕ್ ಅವ್ ಏನಿದ್ರ.,
ಆ, ಲಿಂಕ ಇದ್ರ ಕಳ್ಸ್ರಿ ನನ್ಗ ಅವ್ ಬೇಕ ನಂಗ.
ಸರಿ, ಸರಿ, ಸರಿ, ಸಿರಿ ಯಾಕಗಲ್ ಸಣ್ಣ ಬಾಕ್ಸ್ ಅಂದ್ರೆ ಎಂತಾವ್ರಿ,
ಸಣ್ಣುವು ಅಂತಂದ್ರೆ ಒಂದ್ ನೋಡ್ರಿ ರೆಕ್ಟಾಂಗ್ಯುಲರ್ ಶೇಪ್, ಇದಾಗಿ ಇರ್ಬೇಕು. ಈಗ ಗಿಫ್ಟ್ ಅದ್ ಹಾಕ್ಲಿಡಕ್ ಕಂಫರ್ಟಬಲ್ ಜಾಗ ಬೇಕಲ್ರಿ ಒಂಚೂರ್ ಪ್ಲೇಸ್ ಇಲ್ರಿ. ಸ್ವಲ್ ದೊಡ್ಡದಿರ್ಲಿ ಜರ ಸ್ವಲ್ಪ ದೊಡ್ಡದಿರ್ಲ್ ಅಂತರಿ.
ದೊಡ್ಡದಂದ್ರೆ ಎಷ್ಟು ದೊಡ್ಡವು ಬೇಕ್ರಿ,
ದೊಡ್ಡದಂದ್ರ, ಹ್ಮ ಪಪ್ಪನ್ ಡೈರಿ ಅವ ನೋಡ್ರಿ,
ಏನ್ರಿ,
ಪಪ್ಪನ್ ಡೈರಿ ಅವಲ್ರಿ ಅಂದ್ರ ಮೀನ್ಸ್ ದೊಡ್ಡವ್ರದ ಹಂಗ ಡೈರಿ ಆರಿ, ಇರತಾವ ನೋಡ್ರಿ ಸ್ವಲ್ಪ ದೊಡ್ಡ ದೊಡ್ಡದು ಹ್ಮ್, ಆಶೆ ಇನ್ನ ಒಂಚೂರು ಹಿಂಗೆ ಎತ್ತರವಾಗಿರಬೇಕ್ರಿಗ.
ಹೌದ್ರೀ,
ಹ್ಮ್
ಅಂದ್ರ ಅಷ್ಟ -ಅಷ್ಟದೊಡ್ಡ ಬಾಕ್ಸ್ ಬೇಕ್ರಿ,
ಅಂತೆಹೆಂಗಂದ್ರಿ ಹಾಇನ್ಸ್ಟಾದಲ್ಲೆಲ್ಲ. ಹಿಂಗ ರೀಲ್ಸ್ ನಲ್ಲ ಎಲ್ಲಾ ಒಬ್ಬ್ರ ಹಿಂಗ್ ಪ್ಯಾಕ್ ಮಾಡದ ತೋರ್ಸ್ತಾರ್ ನೋಡಿದ್ರಿ.,
ಹಾ, ನೋಡಿನ್ರಿ, ನೋಡಿನಿ
ತರ ಬಾಕ್ಸಸ್ ರೀ
ಹ್ಮ್, ಹ್ಮ್, ಹ್ಮ್
ಯಾಕಂದ್ರ ಅವ್ರರಿಗೆಗ ನಾವ್ ಅಂತಪ್ರೀ ದೊಡ್ಡದಂಗ್ ಕೊಡಲ್ಲಲ್ರಿ ನನ್ಗ ಅಷ್ಟ್ ಬಾಕ್ಸ್ ಸಾಕ್ ಒಂದ್ ಮೂರ್ ನಾಲ್ಕ ಇದ್ರೆ ಅದ ಒಂದ್ಚೂರು ಬ್ರಾಸ್ಲೆಟ್ ಒಂದ್ಚೂರ್ ಡಿಸೈನ್ ಡಿಸೈನ್ ಮಾಡಿ.
ಹ್ಮ್
ಹ್ಞೂ ಕೊಟ್ಬಿಡ್ತೀನಿ ರೀ.
ಹೌದ್ರೀ
ಹ್ಮ್,
ಹಾ, ಆಯ್ತಾಯ್ತು ಅಷ್ಟು ಮಾಡ್ರೆ ಆಯ್ತದಲ್ಲ. ನೋಡಮ್ರಿ ನಾನು ನೋಡ್ತೀನಿ. ಅಂದ್ರೆ ಹಿಂಗ ಅಂತದೊಂದ ಇಮೇಜ್- ಇಮೇಜ್ ಕಳಿಸಿದ್ರ ಅಂದ್ರ ನನಗ ಹಿಂಗ
ಆಕ್ತಿನಿ ನೋಡ್ರಿ ಇಮೇಜ್ ಬೇಕಾರ ನೋಡ್ರಿ ಹ್ಮ,
ಹೌದ್ರಿ ಕಳಸ್ತರಿ
ಹ್ಮ್,
ಕಳಸ್ರಿ ನೋಡಮ್,
ಅವೆಲ್ಲಾನಾನು ಮೀಶೋದಾಗ ನೋಡದೆ ರೀ. ತ್ರೀ ಹಂಡ್ರೆಡ್ ಹಂಗಾವ ನಂಗ ಅಷ್ಟು ತಗೊಳಕ್ ಆಗಲ್ಲ. ಅಷ್ಟು ಕೊಟ್ಟು ಸುಮ್ನೆ ಬಾಕ್ಸಿಗದು. ಮೂರ್ ನಾಲ್ಕ್ ಬಾಕ್ಸ್ ಬೇಕು ಸಾಕು. ಅದ್ನೈದ ಇಪ್ಪತ್ತುತಗಂಡ ಏನ್ ಮಾಡಲ್ರಿ,
ಹ್ಮ್ ಹ್ಮ್ ಬರಬರ ಹೇಳ್ರಿ ಕಳ್ಸಿದ್ರ ಏನ್ರರಿ
ಇಲ್ರಿ ಕಳ್ಸಿಸ್ತಿನಿ.
ಹಂಗೆ ಕಳ್ಸ್ರಿ ನೋಡ್ತಿವ್ರಿ ಹೆಂಗೆ
ಹ್ಮ್
ಮತ್ತ್ ರಿ
ಮತ್ರಿ
ಎಷ್ಟ್ ಕೊಡ್ಕೊಂಡ್ ಬಂದಿರಿ ಗಿಫ್ಟ್ ಪ್ಯಂಪರ್.
ಒಂದುಕ್ಕ್ರೀ ಹನ್ನೆರಡು ರೂಪಾಯಿ ರೀ.
ಎಷ್ಟ್ ತಗೊಂಡ್ರಿ ಅಂತದು.
ಟ್ವೆಲ್ ರುಪೀಸ್ ಎರಡು ತಗೊಂಡಿನ್ ರಿ
ಹ್ಮ್ ಹ್ಮ್ ಹ್ಮ್
ಹ್ಮ್ ಸಾಕಂತ ಅನುಸ್ತು ಸದ್ದಿಕ್
ಹೌದ್ರಿ ಹ್ಮ್ ಹಾಕ್ರೀ ನೋಡನ್
ಡನ್ ಡನ್ ರೀ
ಹಾ ರೀ
ಆಯ್ತ್ರಿ
ಹಾಕಿ ರೀ
ಇಲ್ರರಿ ಆಮೇಲ್ ಆಕ್ತೀನ್ರಿ ಲೇಟ್ ಆಕಿ ಆಕ್ಚುಲಿ ಪ್ರಿಯಾ ಕೂಡ ನನ್ ಫ್ರೆಂಡ್ ಇದೇ ಚೆನ್ನಾಗಿತ್ತ ಅಂತ ಹೇಳಿದಳ್ರಿ.
ಹಾ ಇಲ್ಲ ನೀವು ನೋಡಿದ್ರ ಅಂದ್ರೆ ನಮ್ಗ್ ಸ್ವಲ್ಪ ಹೇಳಕ್ ಸ್ವಲ್ಪ ಇದ ಆಗ್ತದ್ರೀ ಜಲ್ದಿ ಜಲ್ದಿ ಚನ್ನಗ
ಹ ಇಲ್ಲ ನಮ್ದಿನ್ನೊಂದು ಅಂದು ಎತ್ರ ನಮ್ ಕಡೆ ಕ್ಯಾಮಲ್ ಅಂತಾರ ನಮ ಹಲೋ
ಹಾ ಹಲೋ
ಹೊದ್ರಿ
ಅದೇ ಯಾರ ಕೂಡ ಕ್ಯಾಮಲ್ ಕೂಡ ಮಾತಾಡಕತ್ತರಿ ಏನಾದ್ರು ಇನ್ನೊಂದದಲ ರಿ ಗೆಂಡ ಮೃಗ ಆದ್ರೂ ಕೂಡ ಅಂತ ಕೇಳಿದ್ರು ಇಲ್ಲರೀ ನಮ್ ಕಡೆ ಕ್ಯಾಮಲ್ ಕಡೆೆ ಮಾತಾಡ್ಕತೀರಿಂದೆ ಹಾ ಹೌದ್ರಿ ಹೌದ್ರಿ ಆ ಗೆಂಡ ಮೃಗ ಏನ್ ಮಾಡಾಕತ್ತದ್ರಿ
ಅದು ಎಕಡೆ ಹೋಯಿತು ಅ ನೋಡ್ರೆ ಕಾಣಾವಲ್ದು ಕಣ್ಣಿಗೆ.
ಅದಕ್ಕೆ ಸೊಪ ಹಿಡೀರಿ ಪಾಪ
ಅದು ಹಡಿದ್ರು ಬರಲ್ ಬರ್ಲಾರತರಿ ಅದು
ಏನ್ರೀ ನಿಮ ತಂಗಿ ಎಕ್ಸಾಮ್ ಬರ್ದಿದ್ದೇ ಬರ್ದಿದ್ದು ಮತ್ತೆ ಬಿಟ್ಟಲ್ರಿನ್ ಚಂದ್ ಬರ್ದಿನ್ಂತ ತಂಗಿ ಖುಷಿಯ ಆ ಬಿಟ್ಟಾಳ್ರಿ
ಹಾ ಖುಷಿ ಗೆ
ಆಗ್ಲ್ರಿ ಪಾಪಾ ನಾವು ಕೂಡ ಬಯಸ್ತಿರಿ ಆದಷ್ಟು ಬೇಗ ನಿಮ್ ತಂಗಿ ಸೀಟ್ ಹಕ್ಲಿ ಅಂತ
ಯಾವಾಗ ಹಚ್ಚಿತ್ ಯಾವಾಗ ಹೋದಳೋ ನಂಗೆ ಹೇಗಿದ್ರಿ ನಿಮಗೆ
ಅಟ್ಟು ಬೇಸ್ರ ಮಾಡ್ತಾಳಿಲ್ರ ಮನ್ಯ
ಹ್ಮ್ ಜಿಗ್ಗಿ ಬ್ಯಾಸರು ಮಾಡ್ತಾಲ್ರಿ
ಏಾಕ ಬಾಳ ಬದಲಾತಾಳ್ರೀ ಒಂದ್ಸಲ ಹಿಂಗ ದ್ಲ ಅಂದ್ರೆ ಚಂದ ದಪ್ಗಿ ಪಾತ ಅಂತ ಅನ್ಕೊಂಡನ್್ರೀನು
ಎಂದ
ದಪ್ಪದ ಚಂದ ದಪ್ಪ ಅದ ಆಗ್ತಾರಂತ ಅನ್ಕೊಂಡನ್ರಿ
ಇನ್ನ ಏನೇನ್ ಮಾತಾನಂದ ಯಾರ
ನೋಡಂ ನೋಡಮರಿ ನೀನು ಇಷ್ಟ ನೀವ ಇಷ್ಟ ಪಡ್ತೀರಿ ನ ವ್ಯಾಪಾರ ಇನ್ನಂದ್ರ ಸಕ್ಕತ್ಐತ್ರಿ ಹಲೋ ಹಲೋ ಹಲೋ ಹ್ಮ್ ಹಲೋ
ಹಾ ಹೇಳ
ಕಲರ್ ಕಲರ್ ಕಲರ್ ತಗೊಂಡ್ ಬಂದಿನ್ರಿ ಒಂದ ರ ಇದು ಒಂದು ಶೀಟ್ಗ್ರಿ ಎರಡು ರೂಪಾಯಿ ನಾನ್ ನೋಡ್ರಿ ಎಲ್ಲೋ ಪಿಂಕ್ ರೆಡ್ ಗ್ರೀನ್ ಬ್ಲಾಕ್ ತೊಗೊಬಂದ ಇದಾವ ರೀ ಆರೆಂಜ್ ಅಲ್ಲ ಒಂದ್ ನಿಮಿಷ ರೀ ಎಲ್ಲೋ ಬ್ಲಾಕ್ ಆರೆಂಜು ಗ್ರೀನ್ ಪಿಂಕ್ ರೆಡ್ ರೀ ಹ
ಇ ಹಲೋ
ಹಲೋ
ಹಾ ಹೇಳ್ರಿ ಏನಂದ್ರಿ
ಹಲೋ ಹಲೋ ಹಲೋ
ಹಾ ಹೇಳ್ರಿ
ನನ್ಗೆ ಡಿಫ್ರೆಂಟ್ ಡಿಫರೆಂಟ್ ಥಾಟ್ಸ್ ಬರಗತ್ತಾವ್ರೀ ನೀವ ಒಂದು ಬಾಕ್ಸ್ ಅಂದ ಇಷ್ಟು ಕೊಟ್ಟ್ರ ಅಂದ್ರೆ ನನ್ನ ಅಲಂಕಾರ ಮಾಡ ಮಾಡ್ತೇನ್ಿ
ಹೌದ ಇಲ್ಲ ನೀವು ಈ ತರ ಇಮೇಜ್ನ್ನ ಬ ಮಾಡಿದ್ರ ಅಂತ ಅಂದ್ರೆ ಕಳ್ಸಾಕ್ ಬರ್ತದ
ನಾ ಕಳ್ಸ್ತೀನಿ ಅಂತ ಹೇಕತ್ಿನಿಲ್ರಗ ರ್ಯಾಪರ್ ಶೀಟ ಮತ್ತ್ ಅದನು ಎಲ್ಲಾ ಸೇರ್ ಕಳಸ್ತೇನ್ೀ
ಏನ್ ಕಳಸ್ತರಿ
ಅಂದ್ರೆ ಫೋಟೋ ಹೊ ಕಳಿಸಸ್ತನ್ರೀ ನೋಡ್ಕ್ಯ್ರ ಅಂತಂದೆ
ಹೌದ್ರಿ ಕಳಸ್ರಿ ಹೆಂಗೆನ್ ನೋಡ ತಿನ್ಂತನ್ಿ ನೀವು
ಅಲ್ಲಾ ನಾ ಮಾತಾಡ ನಿಮ ಕೇಳ್ತದಿಲ್ಲ ಅಂತ ಹಂಗಂದೆ
ಹ ಹ ರೀ
ಆಾ
ಸರಿರಿ ಸರಿ ಆಮೇಲೆ ಅಸ್ತಿನ್ ತೊಗೋರಿಿದರಾ
ಹ್ಮ ಯಾಕ್ರಿ
ಸಾಕ್ರಿ
ಹ್ಮ ಹ ಆಯ್ತಾಯ್ತ್ರಿ ಬುಸಿ ಆಗ್ಬಿಟ್ರಗ್ಯದ್ರಿ ಬಾಯಿ